ಹ ಹಲೋ
ಹಲೋ ಅಲೋ ಕೇಳ ಸರಿ ಏನಪ್ಪಾ ಹಲೋ ಕೇಳಸ್ತಾ ಇದ ಇದ್ಯಾಾ ಹಾ ಹಲೋ
ಹಲೋ
ಹಲೋ ಹಲೋ
ಎರಡುುವರೆ ಆಯ್ತು ಮಾತಾಡಲ್ರಲ್ಲ
ಏನ್ರೀ ಸೌಂಡ್ ಬರ್ತಲ್ಲ ಈಗ್ ಬರ್ತದ್ಯಾ?
ಸೌಂಡ್ ಇವಾಗ ಬರ್ತಿದೆ, ಎಷ್ಟು ತಾನ ಬರ್ಲಲ್ಲ
ಹಾ ಹಾ ಇಲ್ಲ ಸ್ವಲ್ಪ ಇಲ್ಲಿ ಹೊಲದಲ್ಲಿ ಇದ್ನಲ್ಲ ಅದ್ಕ ಸ್ವಲ್ಪ ಹೊಲದಲ್ಲಿ ಸೌಂಡ್ ಕೆೇಳಿಸ್ತ ಇಲ್ಲ ಬಾಳ
ಹ ಎಂದ್ರೆ ಪುನ ಹಚ್ಚಲಲ್ರೇ ವಿಕಾಸರ
ಸ್ವಲ್ಪ ಕೆಲ್ಸ ನಡದಾವ್ರೀ ಮತ್ತ ಗೊತ್ತದಲ್ರರಿ ನಾವ್ ರೈತರ ಪರಿಸ್ಥಿತಿ ಯಗದ ಅಂದ್ರೆ ಈಗೆಲ್ಲಾ ಕಷ್ಟ ಕೆಲ್ಸಗಳು ಬಾಳಗಿದ್ಯವಲ್ಲಾ ಯಾರಿಗೆ ಫೋನ್ ಹಚ್ಬೇಕು ಯಾರಿಗೆಲ್ಲ ಗೊತ್ತಾಗಲ್ಲ ನಮಗು
ಹ ಹಾ ಏನ್ ಹಬ್ಬ ಜೋರ ರೇ ನಿಮ್ ಕಡೆ
ಏ್ ಹಬ್ಬಾ ಜೋರಿ ನಮ್ಮ್ ಕಡೆಗೆ ಇವತ್ತೆಲ್ಲಾ ಕಾರಣಿ ಎಲ್ಲಾ ಎತ್ತಗಳೆಲ್ಲಾ ಸಿೃಂಗಾರ ಮಾಡಿ ಎ ಎತ್ತುಗಳು ಎಲ್ಲಾ ಅಗ್ಗಿಯಲ್ಲಿ ಎತ್ತುಗಳು ಹಾಯಸ್ತಾರಲ್ಲ ಬೆಂಕಿಯಲ್ಲಿ ಅದೆಲ್ಲಾ ಬಾಳ ಜೋರ ಯಾವತ್ ನಮ್ ಕಡೆ
ಹಾ ಹಾ ಹಾ ಹಾ
ಅದ್ರ ವಿಶೇಷತೆ ಕಾರಣ ವಿಶೇಷತೆ ಅಂದ್ರೆ ಎತ್ತುಗಳ ನಾವ ಒಂದು ಬೆಂಕಿ ಹಸ್ತಾರೆ ಯ ಬೆಂಕಿ ಕೊಂಡದಿಂದ ಹೆಿಂಗ ಜಿಗಿಸ್ತಾರೆ ಅದಕ್ಕೆ ಅಲ್ಲಿ ಅದೇ ವಿಶೇಷತೆ ಇದ್ರದು
ಅ ಸಂಕ್ರಾಂತರಿಗಾಲ ಅದ
ಸಂಕ್ರಾಂತಿ ನಮ್ಮ್ೂರಲ್ಲಿ ನಮ್ಮೂರಲ್ಲಿ ಇ ಸಂಕ್ರಾಂತಿ ಮತ್ತೆ ಎರಡು ಎರಡು ಈ ಇವಾಗ್ಲೂ ಮಾಡ್ತಾರೆ ಕಾರಣ ದೇವನ ಮಾಡ್ತಾರೆ ನಮ್ಮ್ ಊರಲ್ಲಿ
ಹೌದು
ನಾ ಮೂರಲ್ಲಿ ಸ್ವಲ್ಪ ಡಿಫ್ರೆಂಟ್ ಮಾಡ್ತಾರ ರೀ ಎತ್ತುಗಳು ಅಂದ್ರೆ ಯಾಕಂದ್ರೆ ಬಸವಣ್ಣ ಇದದೆಲ್ಲ ಎತ್ತುಗಳಂದ್ರು ಅವ್ರರು ಸ್ವಲ್ಪ ಸಿಂಗಾರ ಬಾಳ ಮಾಡಿ ಈ ತರ ಮಾಡ್ತಾರೆ
ಹಾ ನಿಂಬಲ್ಲಿ ಡಿಫ್ರೆಂಟ್
ಹಾ ಡೆಪ್ರೆಂಟ್ ಮತ್ತೆ ಏನ್ರೀ ಭಿಮಾ ಅವ್ರೆ ಮತ್ತೆ ನಡ ದ ಏನೆಲ್ಲಾ ಸಮಾಚಾರ
ಹ ಏನ್ರೀ ನಿಮ್ದೇ ಹೇಳ್ಬರ್ು ನಾವ್ನು ಇಷೋತ್ತನ್ರಿ ಎತ್ಗಳಿ ಜಲ್ಕಾ ಮಾಡ್ಸಿ
ಹ್ಮ
ಎತ್ಗಳು ಜಡ್ಕ ಮಾಡ್ಸಿ ಎತ್ಗಳಿಗೆ ಕೊಂಬು ಇರ್ತಲ್ಲ ಕೊಂಬಿಗೆ ಹಾಲ್ ಹಾಕಿ
ಹಾ
ಅದಕ್ಕೆ ಗೊಂಡೆ ಕಟ್ಟಿ ಎತ್ತಗಳಿಗೆ ಅಂಗಡಿಂದ ಬಣ್ಣ ತಂದು ಬಣ್ಣ ಚಿ ಅಂದ್ರೆ ಈರುಳ್ಳಿ ಈರುಳ್ಳಿ ಗೊತ್ತಲ್ಲ ಈರುಳ್ಳಿ ಕಟ್ ಮಾಡಿ
ಹಾ
ಇವರು ಹೇಳತ್ತು ಒಂದು ಬಣ್ಣದಲ್ಲಿ ನೆಜ್ಜಿ ಚುಕ್ಕ ಚುಕ್ಕ ಚುಕ್ಕಿ ಆಗಿಟ್ಟಕಂದು ಒಳ್ಳೆಡ್ಡಿ ಡಿಜಜನ್ ಗಿಜಜನ್ ಎಳಿಸಿ ಗ್ರಾಂಡಾಗಿ ಮಾಡಿವ ಎತ್ತುಗಳು
ಓ ಹತ್ತಿ ಮಾಡಿದರ ಎಲ್ಲ ಅಲ್ಲ ಒಳ್ಳೆ ನಾವನು ಮಾಡಿದಿಪಾ ಅಂದಷ್ಟ ಹ್ಮ್ ಹ್ಮ್್ಮ್
ಒಬ್ಬಟ್ಟು ಹಕ್ಲು ತುಪ್ಪ ಹಾಲು
ಹ್ಮ್
ಪಪ್ಳಾ ಸೆಂಡಗಿ
ಹೌದೌದು ನಮ್ಮ್ ಮನೇಲೆ ನಮ್ಮ ಮನೆಯಲ್ಲ ಎಲ್ಲ ಆ ಮನೆಯಲ್ಲೂ ಎಲ್ಲಾ ಮಾಡ್ತಿದ್ದಾರೆ ನಾವು ಸ್ವಲ್ಪ ಹೊರಾಗ ಬಂದಿದ್ದೇವೆ ಅಲಕ್ಕೆ
ಇನ್ನು ಊಟ ಮಾಡಿಲ್ಲ
ಲಔಟ್ ಊಟ್ಟ ಹಬ್ಬದ ಟ ಎಲ್ಲ ಮಾಡ್ಬೇಕು ಈಗ ಹೋಗಿ ಮನಿ ಹೋಗಿ ಮಾಡ್ಬೇಕು
ಹಾ ಹಾ ಹಾ ಹಾ
ಮತ್ತೆ ಏನ್ ನಡ್ತದ್ರಿ ಹೌದಾ
ಹ್ಮ್
ಮತ್ತೇಏನ್ಡತದೆ
ಏನ ನೀವೇ ಹೇಳ್ಬೇಕ ಎಲ್ಲ ನಮ್ದಲ್ಲ
ನಾವೇ ನೀವೇ ಅಲ್ರಿ ನೀವ ಹೇಳ್ಬೇಕು ಎಲ್ಲ ಈಗ ಏನೋ ಕೆಲ್ಸ ಏನೋ ಮಾಡ್ತಾರ ಅಂತ ಕೇಳ್ಪಟ್ಟೆ ಏನೋ ಕೆಲ್ಸ ಹುಡ್ಕಾಳ್ಲತ್ತರ ಅಂತೆ
ಕೆಲ್ಸ ಹುಡುಕ್ ಹುಡುಕ್ತಾ ಇದ್ವಿ
ಹಾ ಮತ್ತೇನ್ ಸಿಕ್ಕಲ್ಲ ಅವನ
ಸಿಕ್ಕಿಲ್ಲ ನಂದಿನ ಇದು ಹೆಂಗಂದ್ರೆ ಇದು ಐಟ ಮೈನ್ ಅಲ್ಲಾ
ಹಾ ಐಟಾ ಮಾಡಿದಾರ ಹೌದ ಹೌದು
ಐಟಾ ಮಾಡಿದ್ವಿ ಫಸ್ಟ್ ಪೀ ಯು ಸಿ ಮುಗತು ಸೆಕೆಂಡ್ ಪೀಯು ಸಿ ಇನ್ನೇನ್ ಮುಗತದ ಅವಾಗಲ ಕಂಪ್ನಿ ಅವರು ನಮ್ ಕಾಲೇಜ್ ವಿಸಿಟ್ ಕೊಟ್ಟಿದ್ರು ಅಂದ್ರೆ ಭೇಟಿಯ ಭೇಟಿ ಮಾಡಿದ್ರು
ಹ ಹಾ
ಭೇಟಿ ಮಾಡಿ ನಮ್ಮ ಕಂಪನಿ ಒಳ್ಳೆ ಕಂಪನಿೆ ನಮ್ಮ ಕಂಪ್ನಿ ಒಳ್ಳೆ ಪ್ರಾಡಕ್ಟ್ ರೆಡ್ ಆಗ್ತಾ ಇದೆ ನಮ್ಗೆ ಿಟ್ಟರ್ ಮುಗಿಸಿದರು ವಿದ್ಯಾರ್ಥಿಗಳು ಬೇಕು ನಮ ಕಂಪನಿಿಗೆ
ಹ್ಮ್ ಹ್ಮ್
ಅಂತ ಹೇಳ್ತಾ ಇದ್ದು ಹಳ್ ಭೇಟಿ ಮಾಡಿ ಅಂದು ನಮ್ ಫೋನ್ ನಂಬರ್ ಇಸ್ಕಾಡ್ ಹೋಗವ್ರೆ
ಹ್ಮ್ ಹ್ಮ್ ಮತ್ತೆ ಯಾವಾಗ ಹೋಗದ
ಹೋಗಬೇಕು ನಾವ ಒಂದು ತಿಂಗಳು ಲೇಟ್ ಆಯ್ತೆ ನಮ್ದು ಇದು ಏನಂದ್ರೆ ಇನ್ನ ಮುನಿಂದ ಈಗ ಆರೋ ತರಿಕು ಎಕ್ಸಾಮ್ ಐತೆ ನಮ್ದು ಐಟಿದು
ಹಾ ಹಾ ಹೌದೌದು
ಪ್ರಾಟ್ ಪ್ರಾಕ್ಟಿಕಲ್ ಐತೆ ಐಟಿ ಅದು
ಹಾ ಪ್ರಾಕ್ಟಿಕಲ್ ಇದೆಯಾ
ಹಾ ಪ್ರಾಕ್ಟಿಕಲ್ ಇದ್ದೆ ಅದು ಮುಗಿಸಕೊಂಡು
ಹ್ಮ ಹ್ಮ
ಅದು ಮುಗಿಸಿಕೊಂಡು ಕಂಪ್ಲೀಟ್ ಆದದ ರಿಸಲ್ಟ್ ಬರ್ತ ಅದು ರಿಸಲ್ಟ್ ಬಂದ ತಕ್ಷಣ ಅ ಇಂಟರ್ನ್ಶಿಪ್ ಪ್ ಅಂತ ಹೋಗ್ಕ್ ಒಂದ್ ವರ್ಷ
ಹೊ ಒಂದ್ ವರ್ಷ ಇದೇನಾ ಅದುನ್ನು
ಹಾ ಅದು ಒಂದು ವರ್ಷ ಇದೆ
ಹ್ಮ್ ಹ್ಮ್ ಹ್ಮ್ ನಾನು ಬರ್ಬೇಕಕ್ ರೀ ಅಲ್ಲೇ ಅಲ್ಲೇ ಕೆಲ್ಸ ಬರ್ಬೇಕಕ್ ನಾನು ಇಲ್ಲ ಊರಲ್ಲ ಇದ್ರೆ ಬರ ಇದಕ್ಕೆ ಕೆಲ್ಸ ಆಗುತ್ತೆ ನಾನು ಬ ಬರ್ಬೆಕ್ ಉರಿಗ
ಹಾ ಅದೇ ಆಯ್ತು ಇನ್ನೆ ನಾ ಎಕ್ಸಾಮ್ ಮುಗಿತವ ಆರ ತಾರೀಕು ಒಂದು ಮತ್ ಮತ್ತೆ ಅದು ತೇರ ಒಂದ ಐತೆ ತೇರು ಅದು ಎಷ್ಟು ಹನ್ನೆರಡು ತಾರೀಕಿನ ಇರ್ಬೇಕು ಅದು ಒಂದು ವಾರ ಬಿುಟ್ಗಂದೈತೆ ಅದು ಮುಗಿತ ಅಂದ್ರು ಆಯ್ತಾ ಅದೇ ಮುಂದಿನ ತಿಂಗಳು ಕಂಪ್ಲೀಟ್ ಆಗುತ್ತೆ
ಹ್ಮ್ ಹ್ಮ್ ಹ್ಮ್
ಹ್ಮ್ ಹೋಗ್ಬೇಕು ಇನ್ನೇನು
ಹ್ಮ್ ಹ್ಮ ಮತ್ತೆ ಏನ್ರಿ ಮೈಬೂ ಸಿಕ್ಕಿದ್ನಾ ಮೈಬೂ ಏನು ಕಾಣ್ಣಿಗೆ ಕಾಣನೇವಲ್ಲಾ ಮೈಬೂ ಏ ಬಾಳ ಬ ಬ್ಯುಸಿ ಆಗ್ಬಿಟನೆ
ಮೈಬು ದೊಡ್ಡ ವ್ಯಕ್ತನ್ರೀ ಅವನು
ಹೆ ದೊಡ್ಡೋಗತಿ ಇಲ್ಲರಿ ಕಣೇವಲ್ಲ ಮೈಬೂ ಎಲ್ಲಿ ಓತ್ತಿದ್ದಾನೆ ಎಲ್ಲೆಲ್ಲೋ ಏನೋ ಕೆಲಸ ಅದ ಏನೋ ಬಿಸ್ನೆಸ್ ಮಾಡ್ತಂತೆ ಮನಯಾಗ ಹೇಳಿದನಂತೆ ಏನು ಕಣ್ಣಿಗೆ ಕಾಣಲಾಗಏನಪ್ಪ ಫುಲ್ ಬ್ಯುಸಿ ಆಗ್ಬಿಟ್ಟನ್ ಅವ್ನು
ಬಿಸ್ನೆಸ್ ಮಾಡ್ತಾ ಇದನನಂತ
ಏ್ ದೊಡ್ ಬಿಸ್ನೆಸ್ ಮಾಡತಾನತ್ರಿ ಮನ್ಯಾಗ ಇಪ್ಪತ್ತೈ ಲಕ್ಷ ಎಸ್ಕಂದನಂತ ತಾವ್ ತನ್ ನಮ್ಮ್ ಅಪ್ಪಂದು ಒಂದ್ ಎಕರೆ ಹೊಲ ತ್ತತಲ್ಲಾ ಅದು ಏ ನಾನು ಓದ್ತೀನಿ ನಾನು ಹೋಗಿ ಎ ಬಿ ಬಿ ಎಸ್ ಓಡ್ತೀನಿ ಅಂಥಾ ಸುಲಹೇಲಿ ಒಂದ್ ಎಕರೆ ಹೊಲಾ ಮಾರ್ಕೊಂಡ್ ಹೋಗಿದ್ದಾನೆ ಅಂತ ಇನ್ನಂದ್ರ ಪತಲ್ಲ ಅಂತೆ
ಹೊ
ಹೌದು ಅದೇ ನಾನ ಫೋನ್ ಕಾಲ್ ಮಾಡ್ತಾಯಿದೀನಿ ಕಾಲ್ ಪಿಕ್ ಮಾಡ್ತಲ್ಲ ಬ್ಲಾಕಿಗೆ ಹಾಕ್ಬಿಟ್ಟದಾನೆ ಎಲ್ಲಿ ಹೋಗಿದ್ದಾನೆಲಲ್ಲ ಪಾ ಬಾರಾವ
ಹೊ ಹೊ ಹೋ ಹೋ
ನೋಡಿ ಭೀಮಣ್ಣ ಅವ್ರೆ ಈ ರೀತಿ ಮನೆಯಲ್ಲಿ ಸುಳ್ಳು ಹೇಳಿ ರೊಕ್ಕ ಇಸ್ಕೋಬಾರ್ದು ಯಾಕಂದ್ರೆ ತಂದೆ ತಾಯಿ ಎಷ್ಟೋ ಕಷ್ ಕಷ್ಟ ಪಟ್ಟಿ ತನ್ನ ಹೊಲ ಹೊಲ ಗದ್ದೆಯಲ್ಲ ಜಪ್ತಿ ಮಾಡಕೊಂಡಿರ್ತಾರೆ ಈ ರೀತಿ ಮಕ್ಕಳ ಇದ್ರೆ ಏನ್ ಮಾಡ್ತಿರಿ ಹೇಳಿ ಏನಾದ್ರು ಸುಳ್ಳ ಹೇಳ ಕೇಸಿ ಹೋಗಿ ಕೇಸಿ ಸುಮ್ಮನೆ ಒಂದ ಒಲೆ ಎಕ್ರ ಹೂ ಒಂದು ಮನೆಯಲ್ಲಿ ಹೆಸ್ರ ಹಾಳಾಯ್ತು ತಂದೆ ತಾಯಿ ಏನ್ರಿ ಈ ತರ ಮಾಡಿದ್ರೆ ಇದಕ್ ಮಕ್ಳು ಈ ತರ ಮಕ್
ಅಯ್ಯೋ ಪಾಪ ಅಯ್ಯೋ ಅವನ್ ಆತರ ಮಾಡಿದ್ನ
ಆತ ನನಗೂ ಇ ಇ ಇಲ್ಲರಿ ನಮ್ಗೂಡನ ಚಲೋ ಇದ್ದ ಅವಾಗೆಲ್ಲ ಪಿ ಯು ಸಿ ಎಲ್ಲ ಈಗ ಡಿಗ್ರಿ ಯಾವಾಗ ಮುಗಿದಿದೆ ನೋಡು ಅವಾಗ ಏನ್ ಏನ್ ಆಯ್ತಿ ಏನಾಗೆದೋ ಏನಿಲ್ಲ ಅವನಿಗೆ ಗೊತ್ತಿಲ್ಲ ಒಟ್ಟು ನಾನು ಎಂಬಿ ಬಿ ಎಸ್ ಓದತ್ತೇನೆ ಅಂತ ಅಂದು ಕೇಸಿ ರೊಕ್ಕ ಇಸ್ಕೊಂಡಿದ್ರೆ ಏನ ಆಗ್ತಿತ್ತು ಇಪ್ಪತ್ತೈದು ಲಕ್ಷ ಇನಾ ಫೋನ್ ಯಾರು ಮನೇಲಿ ಫೋನ್ ಏತ್ತಲ್ಲ ಆಗೇದ ಅಂತೆ ಏನ್ ಮಾಡ್ತಾರೆ ನಮ್ಮ ಫೋನು ಎತ್ತಲಾಗಿನ ಫ್ರೆಂಡ್ಸ್ ಫೋನು ಎತ್ತಲಾಗಿನಿ
ಅಂದ್ರೆ ಇವಾಗ ದುಡ್ಡ ಎತ್ಕೊಂಡು ಹೋಗಿರೋದು ಬಿಸ್ನೆಸ್ ಮಾಡಕ ಹೋಗ್ಯಾನೇನು ಏನಾದ್ರು ಬಿಸ್ನೆಸ್ ಎಲ್ಲ ಹಾಳ ಮಾಡಕ್ ಹೋಗಿದ್ದಾನ
ಅದೇ ಏನ್ ಮಾಡಲಕ ಹೋಗ್ಯಾನ ಏನು ಫೋನ್ ಹಚ್ಚಿ ಹೇಳಲ್ಲ ಆಗ್ಯನ ಈ ತರ ಬಂದಿದೀನಿ ನಾ ಇಲ್ಲಿ ಬಿಸ್ನೆಸ್ ಮಾಡ್ಲಾತಿನಿ ಅದನು ಹೇಳಲ್ಲ ಆಗ್ಯದ ನಮ್ಗೆ ಫೋನ್ ಕಾಲ್ ಎತ್ತಿ ಮಾಡಿ ಪಿಕ್ ಮಾಡಲ್ಲ ಆಗ್ಯನ ಏನ್ ಮಾಡ್ತಾರೋ ಏನಿಲ್ಲೋ ಎಲ್ಲಾ ಫುಲ್ ಟೆನ್ಷನ್ ಆಗಿ ಬಿಟ್ಟಿದೇ ರೀ ನಮಗೆ
ಅಲ್ಲ ಡಿಗ್ರಿ ಅಲ್ಲಿ ಯಾವತಾವ್ರ ಯಾವ್ದನ್ ಲವ್ ಗಿವ್ ಏನೇನ ಇತ್ತ
ಆ ತರ ಏನಿಲ್ಲಾ ಒಂದ್ ಒಂದೇನ್ ಬರೀ ಕ್ರಶ್ ಒಂದ್ ಸೈಡ್ ಇತ್ತು ಸ್ವಲ್ಪ ಆಫ್ರಿಕಾ ತರ ಇತ್ತು ಅದು ಅವಿಗೆ ಆಕಿಗಿಷ್ಟೇ ಸ್ವಲ್ಪ ಕ್ರಶ್ ಇರಂತ ಹೇಳ್ತಿದ್ದ ಅವನು
ಇವನು ಆಫ್ರಿಕ ತರ ಇದ್ದಾನೆನನ ಇವನೇನು ಸ್ಮಾರ್ಟ್ ಬಾಯ್ ಏನ್ ಅಲ್ವಾ
ಇಲ್ಲ ಇವನು ಆಫ್ರಿಕಾ ತರ ಇದ್ದಾನೆ ಬಟ್ ಸ್ವಲ್ಪ ಚೇಂಜ್ ಇದಾನೆ ಇದು ಉಗ ಉಗಾಂಡ ತರ ಇರಲ್ಲ ಆ ತರ ಸ್ವಲ್ಪ ಪದ್ಧತ ಇವನು ಹ ಆದ್ರೆ ಅದೇ ಸ್ವಲ್ಪ ಕ್ರಶ್ ಅದು ಅಂತಿದ್ದ ಅವಾಗವಾಗ ಮತ್ ಅದೇ ಏನ್ ಮಾಡ್ಯಾನ್ ಏನ್ ನೋಡ್ರಿ
ಹೌದಾ ಅಯ್ಯೋ ಪಾಪ
ಹ್ಮ್ ಅದೇ ಚಿಂತೆ ಆಗ್ಬಿಟ್ಟಿದ್ರೀ ಪಾಪ ಅವ್ರ ತಂದೆ ಅವ್ರ ತಂದೆ ತಾಯಿ ನಂಬಲ್ಲಿ ಬಂದು ನ ಫೋನ್ ಹಚ್ಚಿ ಕೊಡು ನಮ್ಮ್ ಮಗನ ಮಾತಾಡಸು ನಮ್ಮ ಪಾಪ ನಮ್ಮ ಹತ್ರ ಬಂದ ಗೋಳಾಡುತ್ತಾರೆ ಅವ್ರು ಅವರು ಏನ್ ಮಾಡ್ತೀರಿ ಅವ್ರು ಕಷ್ಟ ಕೇಳಕ ಆಗಲ್ಲ ಆಗ್ಯದ ನಮಗೆಲ್ಲ
ಇನ್ ಫೋನ್ ಪಿಕಪ್ ಎತ್ತತಾ ಇಲ್ಲ
ಎತ್ತಲ್ಲ ಲೇ ನಿಮ್ಫೋನ್ ಒಂದ್ ಸರಿ ನೀವನು ಟ್ರೈ ಮಾಡಿ ನೋಡರಿ ಫೋನ್ ಎತ್ತಸರೀ ಸ್ವಲ್ಪ ಬೈರಿ ಸ್ವಲ್ಪ ಬುದ್ಧಿ ಮಾತು ಹೇಳ್ರಿ ಒಂದ್ ಹ ಈ ರೀತಿ ಮನ್ಯಾಗ ಬಯಲಾತ್ತರ ಅಂತೆ ಮನೆಗ್ ಹೋಗಂತ ಹೇಳ್ರಿ
ಹೌದಾ ಸರಿ ನಾನು ಆಮೇಲೆ ಮೊಬೈಲಲ್ಲಿ ವಾಟ್ಸಪ್ ಸೆಂಡ್ ಮಾಡಿರು ಫೋನ್ ನಂಬರ್ ಅವಂದು ನಂಗೆ ಫೋನ್ ನಂಬರ್ ಇಲ್ಲ ಅವಂದು
ಹೌದಾ ಸರಿ ಸರಿ ನಾನ್ ವಾಟ್ಸಪ್ ಗೆ ಹಾಕ್ತೀನಿ ಸ್ವಲ್ಪ ನಿಂದು ಫೋನ್ ಜಲ್ದಿ ಟ್ರೈ ಮಾಡಿದೇನ ಸ್ವಲ್ಪ ಹೇಳ್ರಿ ನೀನು
ಒಟ್ಟಿನಲ್ಲಿ ಫೋನ್ ಎತ್ತತಾನಲ್ಲ
ಫೋನ್ ನಮ್ ಫೋನ್ ಬ್ಲಾಕಿಗೆ ಹಾಕ್ಬಿಟ್ಟಾನೆ ಫ್ರೆಂಡ್ ಸರ್ಕಲ್ದಲ್ಲಿ ಈಗ ನೀವ ಎತ್ತುತ್ತಾನೆ ಏನ್ ಮಾಡ್ತಾರೇನು
ಓ ಹೊ ಓ ನಾ ನಾನ್ ಫ್ರೆಂಡ್ ಎಲ್ಲ ನಮ್ದು ಮೋಸ್ಟ್ಲಿ ಬ್ಲಾಕ್ ಯಾಕಿಂಗ್ ಏನಂತ
ಇಲ್ಲ ಸ್ವಲ್ಪ ನಿಮ್ ಗುಡ ಬಾಳ ಕ್ಲೋಸ್ ಇದ್ದಿಲ್ಲಲ್ಲ ನಮ್ ಗುಡನೆ ಬಾಳ ಕ್ಲೋಸ್ ಇದ್ದ ಅದಕಲೇ ಫ್ರೆಂಡ್ ಸರ್ಕಲ್ ಅವನೆಲ್ಲ ಬ್ಲಾಕ್ ಮಾಡ್ಬಿಡ್ತಾನೆ ನಿಮ್ಗ ಒಂದ್ಸಲ ಟ್ರೈ ಮಾಡ ಅಂತ ಹೇಳಿದ್ನೆ
ಹೌದ ಹೊಟ್ಟನಲ್ಲಿ ನಾನ ಹಚ್ಚದ ಹಸ್ತನಿ ಮೋಸ್ಟ್ಲಿ ಅವಾಗ ಡಿಗ್ರಿ ಇದ್ದಾಗ ನಾವು ಕ್ಲೋಸ್ ಆಗಿದ್ವಿ
ಹೌದೌದ ಹೌದು
ನೋಡೋಣ ನಂಬರ್ ವಾಟ್ಸಪ್ ಮಾಡಿ ವಾಟ್ಸಪ್ ಮಾಡೋಣ ನಾನು ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ತೀನಿ ಫೋನ್ ರಿಸೀವ್ ಮಾಡಿದ ಅಂದ್ರೆ ನಂದು
ಹ್ಮ ಹಾ
ಏ ಒಳ್ಳೆ ಒಂದು ಸ್ವಲ್ಪ ಹಳತ್ತಿನ ಬುದ್ಧಿವಾದ
ಅದೇ ಫೋನ್ ಪತ್ತಿನಂದ್ರೆ ಸ್ವಲ್ಪ ಹೇಳ್ರಿ ಅಡು ಮಾತ ಹೇಳ್ರಿ ಈ ತರ ಅಗಿಸಿ ನಾನು ನಾನು ಡೈಲಿ ಹಚ್ತಿನಿ ಅವ್ರ ಇರ್ನಿ ಪೇಕ ಮಾಡತ್ತಲ್ಲ ಫೋ ಏನ ಬಿಟ್ಟ ಅವ ಅವನಿಗ ಟೆನ್ಷನ್ ಆಗಿದ ಏನೋ ಜಾಬ್ ಸಿಗ ಸಿಗಲಾಗ್ಯಾವ ಏನೋ ನೌಕರಿ ಎಲ್ಲ ಅನ್ಎಂಪ್ಲಾಯ್ಮೆಂಟ್ ಆಗಿರ್ತೀನಿ ಫುಲ್ ಏನ್ ಮಾಡ್ಬೇಕು ಅಂತ ಅದೇನೋ ಒಂದು ಮನ್ಷ ಇದೇನೆ ಯಾರಿ ಗೊತ್ತು
ಹ ಹೋ ಹ ಹ
ಈ ರೀತಿ ಆಗ್ಬಿಟ್ಟ್ರ ನೋಡ್ರಿ ನೋಡ್ರಿ ತಂದೆ ತಾಯಿಗಳಿಗೆ ಮಕ್ಕಳು ಎಷ್ಟೇ ಅನ್ಎಂಪ್ಲಾಯ್ಮೆಂಟ್ ಎಷ್ಟೇ ಓದಿ ಲ್ಲಂದ್ರು ತಂದೆ ತಾಯಿ ಮಕ್ಕಳೇಏನ್ ಬ ಭಾರ ಆಗಲ್ಲ ಅವ್ರು ಏನಾದ್ರ ಒನ್ ಕೆಲಸ ಮಾಡ್ತಾರ ಅಂತ ಹೇಳ್ತಾರೆ ತಂದೆ ತಾಯಿ ಇದೇ ಕೆಲ್ಸ ಮಾಡನಿ ನೌಕರಿನ ತಗೋಂತ ಈ ತರ ಒತ್ತಾಯ ಮಾಡಲ್ಲ ಆ ಅಂತ ಜೀವಗಳು ಲ್ಲ ಹದ ಇದ್ರೆ ಪೀಮಣ್ರ ನಾ ಹೇಳ ಕರೆಕ್ಟ್ ಇದಲ್ಲ ಆ ಮತ್ ಆತ್ ಈ ಈ ತರ ಹೋಗಿನ ಎ ಬಿ ಬಿ ಎಸ್ ಅಂತ ಸಿ ಹೇಳಿ ರ ಕೈಸ್ಕೊಂಡ ಹೋದ್ರ ಎದಕ್ ಬರ್ತದ ನೋಡ್ರಿ ಸುಮ್ನೆ ಎಲ್ಲಾ ಈ ತರ ಮಾಡ್ಬಾರ್ದ ರಿ ಬಾಳ ಬಾಳ ಬೇಜಾರಾಗುತ್ತೆ ನಮ್ಗೆ
ಹೌದೌದೌದು
ಅದೇ ಸ್ವಲ್ಪ ನೀವ್ಸಲ್ ಫೋನ್ ಮಾಡಿಯೇೋ ಹ ನೀವ್ ಸ್ವಲ್ಪ ಫೋನ್ ಐತ್ತ ನ್ ಫೋನ್ ಐತ ಅಂದ್ರೆ ಸ್ವಲ್ಪ ನೀ ಸ್ವಲ್ಪ ನೀ ಸ್ವಲ್ಪ ಬೈರ್ಯ ಒಂದ್ ಬ ಮತ್ತೇಟ್ರ ಆಯ್ತಾ
ಏ ನಾವ ರತವಿತ ಹತ
ಹಾ ಹ ಸರಿ ಬಿವಣ್ಣ್ರ ಸ್ವಲ್ಪ ನಮ್ದು ಯಕೋ ಸ್ವಲ್ಪ ಫೋನ್ ಬರ್ತಿದ್ದೆ ನಮ್ಮ ಅಪ್ಪಾರದುು ನಾನು ಆಮೇಲೆ ಪಿಕ್ ಮಾಡ ಕಾಲ್ ಮಾಡ್ತೇನಿ ನಿಮ್ಗೆ
ಹಯ್ತು ಆಯ್ತು
ಹೌದೌದು